ಅನಿಲಣ್ಣ ಪಟ್ಟ ಅಂತ ಹ ಬಿಡು ಇನ್ನೇನ ಮಾಡಿದ್ಯ
ಹ್ಮ್ ಹ್ಮ್ ಮನೆಲ ಅವ್ನೆ ಹ್ಮ ಎಷ್ಟ್ ಎಷ್ಟ್ ಹಾ ಸಾಯಿ
ಇನ್ನ ನೋಡಮ್ ತಾರ್ಸಿ ಮೇಲ್ ಕೂತಿವಿ ಬರಗಂಡ್ ಸಾಕಾಗೋಯ್ತು ಬಸ್ಲಿ ಹ್ಮ್ ಯನ್ ಟಾಪ್ಐತ ಅಡಕ್ ತಗಂಬ್ರಿ ನಾಗ
ಆಗ್ಲೆ ಏನ್ ಕೇಳು ಅಂದ್ನಲ್ಲ ಕೇಳು ಹಂಗೆ
ಎನ್ನ ಹಾ ನಿಮ್ಮ ಆಯ್ ಆಯ್ತಾಯ್ತು ಏನ ಏನ ಹೇಳ್ದಲ್ಪಸ್ ಟ್ರಾಫಿಕ್ ಮಾರ್ತ್ಬುಡಿ ಆಹ್ ಏನ ಅಂದ್ರೆ ಏನ್ ಹೇಳ್ದ ಗೊತ್ತಿಲ್ಲ ಮಾರ್ತ್ಬಿಟ್ಟಿನಣ ಅಹ್ ಹ್ ಹ್ ಅದ್ ಏನ್ ಟಾಪಿಕ್ ಹೇಳಿ ನಂಗೆ ಗೊತ್
ಹ್ಮ್
ಹ್ಮ ಯಾ ಅದೇ ಯಾವೂರು ಅಂದ ಪಸ್ಟು. ಪಷ್ಟು ನೀವು ಕೊಳ್ಳೇಗಾಲ್ದಾರ ಸರ್ ನೀ ಯಾವ್ ನ ಕರ್ನಾಟಕ ದವ್ರ ಸರ್ ನೀವು
ಹಾ ಹ ಹೌದು ಸಕ ಫುಡ್ ಫು ಹ್ಮ್ ಹ್ಮ್ ಹ ಹ ಸರ್ ನಾವು ಕರ್ನಾಟಕದವ್ರೆ
ಕರ್ನಾಟಕದವ್ರ ನೀವು? ಯಾವ್ ಊರು ಸರ್ ಆ ಕಡೆ
ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ
ಚಾಮರಾಜನಗರ ಜಿಲ್ಲೆನ ಹ್ಮ ಸರ್ ಫುಡ್ ಹೆಂಗ್ ಮಾಡ್ ತಿರ ಸರಲ್ಲಿ ಊಟದ್ ಕಡೆ ಯಾವ್ಯಾವ್ ತರ ಅಡ್ಗೆಗಳಿರ್ತವೆ ಸರ್ ತರಲಿ
ಸರ್ ನಮ್ಮಿಲ್ಲಿ ಬತ್ ರೈಸ್ ಐಟಮ್ ಜಾಸ್ತಿ ಸರ್
ಉ ಹ್ಮ್
ರೈಸ್ ಐಟಮ್ ಅಂದ್ರೆ ನಾವು ಇಲ್ಲಿ ಭತ್ತ ಬೆಳಿತೀವಿ. ವಿಸಾರ್
ಆಮೂಲೆ ಸರ್.
ಭತ್ತ
ಹಾ ಸರ್
ಅಂದ ರೈಸ್ ಐಟಮ್ ಜಾಸ್ ವಿಶೇಷ ನಾವು ಬಳ್ಸದು ನಾವು
ಗಿ
ಜೋಳ ಬೆಳೀತೀವಿ ಸ್ ಸರ್ ಆದ್ರೆ ನಾವು ಜೋಳದ್ದು ಗೋದ್ವಿ ನಮ್ಮ ವಾತಾವರಣಕ್ಕೆ ಆಗಲ್ಲ ಸರ್ ಅದಕ್ಕೆ ಸ್ವಲ್ಪ ಚಳಿ ಇರ್ಬೇಕು ಸರ್.
ಹಾ ಸರ್
ಈಗ ನಾವು ಭತ್ತ ಬೆಳಿತೀವಿ ಭತ್ತದ್ದು ಜಾಸ್ತಿ ಯೂಸ್ ಮಾಡ್ತೀವಿ ಮತ್ತೆ ಗು ನಮ್ ವೆದರ್ಗೆ ಗೋಧಿ ಗೋಧಿ ಐಟಮ್ ನ ಜಾಸ್ತಿ ಯೂಸ್ ಮಾಡಕ್ ಆಗಲ್ಲ ಸರ್
ಹ್ಮ್ ಯಾಕ ಸರ್ ಆಗಲ್ಲಾ ಅದು ಮಣ್ಣಗ ಆಗ ಆಗಲ್ವಾ ವಿತ್.
ನಮ್ಮ ವೆದರ್ ಹಗೆ ಆಗಲ್ಲ ಸರ್
ಮಣ್ಣಗಾ
ಬಾ ಅದು ಗೋಧಿ ಹೀಟ್ ಇರೋದ್ರಿಂದ ನಮ್ಮ ಹ ಇಲ್ಲಿ ಇವೂ ಚಾಮರಾಜನಗರ ಜಿಲ್ಲೆನು ಸ್ವಲ್ಪ ಆಲ್ಮೋಸ್ಟ್ ಹೀಟ್ ಇರೋದ್ರಿಂದ.
ಹೂ ಸರ್
ಆಗಲ್ಲ ನಮ್ಮ ಆಲ್ಮೋಸ್ಟ್ ದಕ್ಷಿಣ ಕರ್ನಾಟಕ ಕೆಂಪುಮ್ಮಣ್ಣ
ಹೂ ಸರ್
ಆ ಕೆಂಪುಮ್ಮಣ್ಣಗ ಗೋದಿ ವಿಚ್ಚ ಸುಕ್ತಲ್ಲ ಹಾ ಅದರಿಂದ ಭತ್ತ ಬೆಳಿ ತೀವಿ ಸರ್ ಅದರಿಂದ ಅದನ್. ಮಿಲ್ ಮಾಡ್ಸಿ ಅಕ್ಕಿ ಮಾಡಿ ನ ಜಾಸ್ತಿ ಬ ಅಕ್ಕಿ ಇಂದಾನೆ ಬರುವಂತ ರೈಸ್ ಐಟಮ್ನ ಜಾಸ್ತಿ ಯೂಸ್ ಮಾಡ್ತೀವಿ ರೈಸ ಅಲ್ಲಿ ಹಾ ವೈಟ್ ರೈಸ ಹಲ ಓಮ್ಸ್
ಹತ್ತಿ ಗಿತ್ತ ಬೆಳೆಲ್ವಾ ಸರ ಅದ್ನಾ ಹತ್ತಿ
ಹತ್ತಿ ನಮ್ ಕಡೆ ಗ ಹೆಚ್ಚು ಸೂಕ್ತ ಅಲ್ಲಾ ಸರ್ ಹತ್ತಿಗ ಕಪ್ಪು ಮಣ್ಣು ಜಾಸ್ತಿ ಬೇಕು ಸರ್ ನೀರ್ನ ಹಿಡಿದಿಟ್ಗಳ ಅಂತ ಸಾಮರ್ಥ್ಯ ಇರಬೇಕು ಮಣ್ಣು
ಆಗಲ್ವಾ ಸರ್ ಅದುವೇ
ಹತ್ತಿ ನಮ್ಮ ಮಣಗ ಆಗಲ್ಲ ಸರ್
ಹ್ಮ್ ಸೂರ್ಯಕಾಂತಿ ಸರ್ ಹಾಗಾದ್ರೆ
ಸೂರ್ಯಕಂತಿ ಬೆಳಿಬಹದು ಸರ್ ಸೂರ್ಯಕಾಂತತ್ ನಮ್ಮ ಮಣ್ಣಿಗ ಸೂಕ್ತ ಆಗಲ್ಲ ಸರ್
ಡಬ್ ಮೆಣಸಿನಕಾಯಿ ಸರ್
ದುಟ್ಟ ಮಣಸೆಕಾಯಿ ಆಗಲ್ಲ ಸರ್ ನಮ್ ಇದಕ್ಕೆ ಸಣ್ಣ ಮಣಸೆಕಾಯಿ ಬೇಳಿತೀವಿ
ಹ್ಮ ಸರ್ ಬೀನಸ್ ಕ್ಯಾರೆಟ್ ತರಕಾರಿ ಏನೇನ್ ಬೆಳಗ್ಬೋದು ಸರ್ ಒಂದ್ ಸ್ವಲ್ಪ ಹೇಳಿ
ನಮ್ಮ ಮಣ್ಣಿಗೆ ಕ್ಯಾರೆಟ್ ಬೆಳೀಬಹದು
ಹ್ಮ್
ಕಮ್ಮ
ಹ್ಮ್ ಸರ್
ಅದನ್ನು ಕೆ ಕೆಲವು ಪ್ರದೇಶದಲ್ಲಿ ನಾವು ಓಪನ್ ಆಗಿ ಬೆಳಿಯಾಕ ಆಗಲ್ಲ ಸರ್ ಅದ್ನ ಕ್ಯಾಪ್ಸಿಕಂ ನಾ
ಹ್ಮ್ ಸರ್ ಕಪ್ಪು ಮಣ್ಣಲೀ ಬೆಳಿಬೋುದು ಕೆಂಪ ಮಣ್ಣ ಅಲ್ಲಿ ಬೆಳಿಬೋದ ಸರ್
ಹ ಎರಡಲ್ಲೂ ಬೆಳಿಬಹುದು ಆದ್ರೆ ಅದಕ್ಕೆ ಶೆಡ್ ತರ ನಿರ್ಮಾಣ ಮಾಡಿ ಈ ಪಾಲಿಥೀನ್ ಇದ್ರಲ್ಲಿ ಶೆಡ್ ಒಳಗಡೆ ಗಳೇ ಮಾಡ್ಬೇಕು ಸರ್ ಇನ್ನಾ
ಎಲ್ಲಾ ಶಡ್ಡೊಳಗೆ ಬೆಳಿಬೇಕ ರಾಗದಡ್ಡ
ಬೆಳಿಬೇಕು ಸರ್
ಹ್ಮ
ಆ ಕಡೆ ಫೇಮಸ್ ಒ ಜೋ ಜೋಳನು ಬೆಳೀತಾರೆ ಸರ್ ಹೆಚ್ಚಾಗಿ ಅರ್ರ ಇಲ್ಲಿ ಯೂಸ್ ಮಾಡಲ್ಲ ಸರ್ ಜಾಸ್ತಿ
ಸರ್ ಅಕಡೆ
ಜೋಳದ ಹಿಟ್ಟು ಹಿಂದೆ ಮಾಡ್ತಾ ಇದ್ರು ಈಗ ರಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ರಾಗಿ ಮುದ್ದೆ ಜಾಸ್ತಿ ಯೂಸ್ ಮಾಡ್ತಾರೆ ಹ ಸರ್ ರಾಗಿ ಒಳ್ಳೆ ಫೇಮಸ್ ಸರ್ ಇಲ್ಲಿ ಯಾಕಂದ್ರೆ ಕಬ್ಬಣ್ಣಾಂಶ
ಹೂ ಸರ್
ಜಾಸ್ತಿ ಇರೋದ್ರಿಂದ ರಾಗಿ
ಹ್ಮ್ ಅಡಿಕೆ ಇಡಿಕೆ ಏನು ಕಾಫಿ ಪೌಡರ್ ಏನನು ಮಾಡಲ್ವ ಸರ್ ಆ ಕಡೆ ಫ್ಯಾಕ್ಟ್ರಿಗಳು ಹೆಂಗಿದೆ ಸರ್ ಕಾರ್ಖಾನೆಗಳು ಹೆಂಗಿದವೆ ಆ ಕಡೆ ಜಾ ಸ್ತಿ ಇದಾವ ಕಮ್ಮಿ ಇದಾವ.
ಸರಿ ಇಲ್ಲಿ ನಮ್ಮ ಇಲ್ಲಿ ಕಬ್ಬು ಜಾಸ್ತಿ ಬೆಳದ್ರಿಂದ ಕಬ್ಬು ಶುಗರ್ ಫ್ಯಾ ಕ್ಟರಿ ಇದೇ ಸರ್
ಹಾ ಸರ್
ಹ ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮೂ ಊರಿಂದ ನಾಲ್ಕ್ ಕಿಲೋಮೀಟರ್ ಇದೆ ನಾವು ಅದ್ರಿಂದ ಹೆಚ್ಚಾಗಿ ಕಬ್ಬು ನೇ ಬೆಳಿತೀವಿ ಸರ್ ನಾಲ್ಕ್ ಕಿಲೋಮೀಟರ್ ಇದೆ.
ಹ್ಮ ಸರ್.
ಹ್ಮ ಮತ್ತೆ ಕಬ್ಬು ಲಾಭದಾಯಕ ಕೃಷಿ ಸರ್ ಮತ್ತೆ ಖರ್ಚು. ಕಡಮಿ ಸರ್.
ಹ್ಮ.
ಹಾ ಅಲ್ಲಿ ಜಾಸ್ತಿ ತಗಳಲ್ಲ. ಮೂರ್ ತಿಂಗಳು ಕರೆಕ್ಟ್ ಆಗಿ. ವ್ಯವಸಾಯ ಮಾಡಿದ್ರೆ ವರ್ಷಕ್ಕೆ ಪಸಲು ಬರ್ತದೆ ಸರ್.
ವರ್ಸಕ್ಕೆ ಪಸಲು ಬತದೆ ಸರ್ ಕಟಾವ ಎಲ್ಲ ಕರೆಕ್ಟ್ ಟೈಮ್ಗೆಲ್ಲ ಮಾಡ್ಕ ಕೊಯ್ತ್ ರಲ್ವ ಸರ್.
ಸರಿ ಈಗ ಫ್ಯಾಕ್ಟ್ರಿಗಳು ಜಾಸ್ತಿಯಾಗಿ ಡಿಮ್ಯಾಂಡ್ ಜಾಸ್ತಿಯಾಗಿರೋದ್ರಿಂದ.
ಹೌದ
ವರ್ಷಕ್ ಕರೆಕ್ಟಾಗ್ ಕಟ್ ಮಾಡ್ಕಂತಾರೆ ಸರ್. ಮೊದ್ಲಾದ್ರೆ ಮೊದ್ಲಾದ್ರೆ ಫ್ಯಾಕ್ಟ್ರಿಗಳ್ ಕಡ್ಮೇ ಇದ್ವು ಮತ್ತೆ ಇದ್ರಲ್ ವರ್ಕಿಂಗ್ ಕೆಪಾಸಿಟಿ ತುಂಬಾ ಕಡ್ಮೆ ಇತ್ತು, ಆಗ ಅಯ್ಯೋ ಅವ್ರು ಇಷ್ಟ ಬಂದಂಗ್ ಕರಿತಿರು ಅಂದ್ರೆ ಹದ್ನಾಲಕ್ ತಿಂಗ್ಳು ಹದ್ನೈದ್ ತಿಂಗ್ಳಿಗೆಲ್ಲ ಕರಿತಿದ್ರು. ಅದೂ ಅವ್ರ ಅವ್ರ್ಗ್ ಲಾಭ ಆಯ್ದಿತ್ತು ಸರ್ ರೈತರಿಗೆ ನಷ್ಟ ಆಯ್ತಿತ್ತು.
ಎಷ್ಟ್ ತಿಂಗಳ ತರ್ಕೋಬೇಕು ಸರ್ ಅದನ್ನ ಕರೆಕ್ಟಾಗಿ.
ತರದ್ರೆ ಒಳ್ಳೆ ಇಡುವರಿ ಬರ್ತದೆ ಸಹ ತೂಕ.
ಹ್ಮ ಸ
ಹದ್ಮೂರ್ ಹದ್ನಾಲ್ಕು ತಿಂಗಳಂಗೆ ತರ ತರದ್ರೆ ಅದಲ್ಲಿ. ಹೂ ಬಿಡುತ್ತೆ ಸಕರ. ಕಬ್ಬಲ್ಲಿ.
ಹ್ಮ ಸರ್.
ಆ ಹೂವು ಬಿಟ್ಟಾಗ ಕಬ್ಬುಂದು ರಸಾನ್ನೆಲ್ಲ ಇರ್ಬಿಟಿರುತ್ತೆ.
ಯಾವಾಗ ಸರ್ ಅದ್ ಬಿಡೋದು ಹೂವು ಎಷ್ಟ್ ತಿಂಗಳಿಗೆ ಸರ್.
ಸರ್ ಅದು ಒಂದು ಹದ್ಮೂರು ಹದ್ನಾಲ್ಕು ತಿಂಗಳಿಗೆ. ಸ್ಟಾರ್ಟ್ ಆಯ್ತದೆ ಹ ರಿ ಬನ್ರಿ ರಿ
ಇವಾಗ ಎಲ್ಲಿ ಹೋಗ್ತಿದ್ರ ಸರ್.
ನಮ್ಮ ತೋಟದ ಕಡೆ ಹೋಗ್ತಾದ್ವಿ.
ತೋಟದ ಕಡೆ ಹೋಗ್ತಿದೀರ ಸರ್ ಹಾಗಾದ್ರೆ ಹಸುಗಳಿಲ್ವಾ ಸರ್ ನಿಮ್ಮ್ ಹತ್ರ.
ಇಲ್ಲ ಸರ್ ನಮ್ಮ ಹತ್ರ ನಮ್ಮ್ ಪಕ್ಕದಲ್ಲಿ ಇಲ್ಲ ಪಕ್ಕದವ್ರ ಹತ್ರ.
ಪಕ್ದವ್ರು ಹತ್ರ ಆಯ್ತಾ ಹ್ಮ್ ಪರ್ವಾಗಿಲ್ಲ ಬಿುಡಿ ಸರ್ ಹಾಗಾದ್ರೆ ಎಷ್ಟಲಿಟ್ರಲ್ ಆಗ್ತಾರ ಸರ್ ಅವರು ಡೈರಿಗೆ.
ನಾಲ್ಕ್ ಲೀಟರ್ ಆಕ್ತಾರೆ ಇನ್ ಅಕ್ಕ ಪಕ್ಕ ಮನೆಯವರು ಒಂದ್ ಮೂರ್ ಲೀಟರ್ ಬುಡ್ತಾರೆ. ಸರ್ ಡೈಲಿ ಒಟ್ಟು ಏಳ್ ಲಟ್ರ ಸರ್.
ಮಗದೆ ಹ್ಮ್ ಅ್ರೆ ಅದ ಕಸುಗ್ ಏನೇನ್ ಕೊಡ್ಬೇಕು ಸರ್ ಬೆಳಿಗ್ಗೆ ಎದ್ದು ಅದಕ್ ಮೇವು ಏನೇನ್ ಕೊಡ್ಬೇಕಕ್ ಸರ್ ಅದು
ನಮ್ ಕಡೆ ಭತ್ತ ಬೆಳಿತವಿ ಸಾರ್ ಮದ್ದು ವೇಸ್ಟ್ ಇದೆಯಲ್ಲ ಸರ್ ಹುಲ್ಲು ಹಾ ಅದನ್ನ ಬೆ ವೆಸ್ಟ್ ಆಗಿ ಬೇರೆ ಡೆಲ್ಲಿ ಆ ಸೈಡ್ ಎಲ್ಲ ಅದಕ್ಕೆ ಕ ಬೆಂಕಿ ಹಾಕಿ ಇದ್ ಮಾಡ್ತಾರೆ ಸರ್ ನೆಕ್ಸ್ಟ್ ಬಫಸ್ಲು ಮಾಡ್ಬೇಕಾರೆ
ಹಾ ಸರ್
ಆದ್ರೆ ನಮ್ಮ ಇಲ್ಲೆಲ್ಲ ಅದನ್ನ ಒಂದ್ ಕಡೆ ಸೇಕರಣೆ ಮಾಡಿ ಮೆದ ಅಂತ ಹಾಕ್ತಾರೆ
ಹ್ಮ್
ಆಮೇಲೆ ಹಾಕಿ ಒಂದ್ ಕಡೆ ಸೇರಿಸಿದನ್ನ ಆಹ ಪ್ರತಿದಿನ ಹಸುಗಳಗ ನೀಡ್ತಾರೆ ಸರ್ ಒಂದ್ ಮೇವು ಆತರ
ಹ್ಮ್
ಬಿಟ್ರೆ ಕೆಲವರು ಹೊರ್ಗಡೆ ಒಣ ಹಸುಗಳನ್ನ ಕರ್ಕೊಂಡ್ ಹೋಗಿ ಮೇಯಿಸಸ್ಕೊಂಡ್ ಬರೋವರು ಇದ್ದಾರೆ ಇನ್ ಕೆಲವರು ಮನೆಯಲ್ಲ ಕಟ್ಟಾಕಿ ಮೇಯಿಸ್ತಾರೆ
ಹ್ಮ್
ಅದಲ್ಲಿನ್ನು ಕೆಲವರು ಜಮೀನಗಳ ಲ್ಲಿ ಫಾರಂ ಹುಲ್ ಬತ್ತದೆ ಸಾರ್.
ಹ್ಮು.
ಅದನ್ ಹಾಕಿ ಮನೆಗ್ ತಂದು ಕಟ್ ಅದನ್ ಕಟ್ ಮಾಡಿ ಮನೆಗ್ ತಂದು ಹಸುಗಳ್ ಮೇಯ್ಸ್
ಹ್ಮ್ ಬದುಕ್ ಬೂಸ ಏನು ಕೊಡೋಗಿಲ್ವ ಸರ್ ಅದಕ್ಕೆ?
ಅದು ಒಂದ್ ಆಹಾರ ಪದ್ಧತ್ ಸರ್ ಅದಕ್ಕೆ ನಾವು ಹಾಲು ಕಡೆಗ್ ಜಾಸ್ತಿ ಹಿಂಡಿ ಮತ್ತೆ ಬೂಸಾ ಅಂತ ಕೊಡ್
ಹ್ಮ್ ಸರ್ ಅದು ಮಿಶೀನಲ್ ಕರದ್ರೆ ಏನಾಗುತ್ತೆ ಸರ್ ಅದು?
ಮಿಶೀನಲ್ ಸರ್ ಅದು ಹೆಚ್ಚು ಹಾಲ್ ಕೊಡೋಂತ ಹಸುಗಳಿಗೆ ಕರದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ
ಹ್ಮ ಸರ್ ನಿಧಾನ್ ಹೇಳಿ ಸರ್.
ಈ ಕಡಿಮೆ ಆಲ್ ಕಡೆೆಯಂತ ಹಸುಗಳಿಗೆ ನಮ್ಮ ಲೋಕಲ್ ತಳಿ ನಾಡು ಹಸುಗಳು ಇದ್ದಲ್ಲ ಸರ್.
ಹಾ ಸರ್.
ಇಂತದಕ್ಕೆ ಯೂಸ್ ಮಾಡ್ರೆ ಅವು. ಹಾ - ಅದರದ್ದು ಇದನ್ನು ಹೆಚ್ಚು ಹಾಲು ಕರದ್ರಿಂದ ಹಸುಗಳ್ದ. ಹ ಶಕ್ತಿ ಹೋಗ್ಬಡ್ತದೆ ಹ್ಮ್ ಅದಕ್ಕೆ ಆದ್ಮೇಲೆ ಜಾಸ್ತಿ
ಅದು ಎಷ್ಟ ತಿಂಗ ಸಾರ್ ಅದು. ಅದು ಎಷ್ಟು. ತಿಂಗಳಗೆ ಮ ಮರರಿಯ ಕೂತ ಸರ್ ಕಾರಾ ಹಾಕುತ್ತಲಾ ಸರ್ ಅದು.
ಸರ್ ವರ್ಷಕ್ಕೆ ಒಂದತ ಅಂತ ಸರ್ ಅದು.
ಸರ್
ವರ್ಷಕ್ಕೊಂದು ಏನ್ ಮಾಡುತ್ತೆ.
ಅವಾಗ ಎಷ್ಟು ಕೊಡ್ತ ಮತ್ತ ಸರ ಅದು. ಅಲ್ಲ.
ಸರ ಅದು ಆ ಇದ ಮಾಡೋ ಟೈಮ್ ಅಲ್ಲಿ ಆಲ್ಕ
ಕೊಡಲ್ ನಿನ್ಸುತ್ತ ಸರ್ ಅದು ಕೊಡಲ್ವ ಆರು ತಿಂಗಂಗಳು ಮೂರ್ ತಿಂಗ್ಗಳು ಕೊಡುತ್ತ ಮೂರ್ ತಿಂಗ್ಗಳು ಕೊಡಲ್ವಾ
ಸರ್ ಆ ತಿಂಗಳು ಕೊಡಲ್ಲ ಸರ್ ಹಾಲು ನಾವೇ ನಿಲ್ಸ್ಬಿಟ್ಟಿರ್ತೀವಿ ಕರಿಯೋದ ಯಾಕಂದ್ರೆ ಕರುಗಳು ಪೌಷ್ಟಿ ಪೌಷ್ಟಿ ಬೇಕಲ್ಲ ಸರ್ ಓಕೆ ಅದೆ ಆ ಟೈಮ ಅಲ್ಲಿ ನಾವು ಹಾಲ್ ಕರಿ ನಿಲ್ಸಿ ಬಿಡ್ರಿ
ನೀವೇನ್ ನಿನ್ಸ್ಬಿಡ್ತಿದೀರಿ ಸರ್ ಹಾಗಾದ್ರೆ.
ಅ ಮರಿ ಹಾಕಿದ ಒಂದು ಒಂದು ನಾಳೆ ಸ್ಟಾರ್ಟ್ ಆಗುತ್ತೆ ಹಾಲ್ ಕರೆಯಕ್ಕೆ ಆದ್ರೆ ಅದನ್ನು ಕರೆಯಲ್ಲ ಸರ್ ಅದನ್ನು ಗಿಣ್ಣಹಾಲ್ ಅಂತಾರೆ ಅದನ್ನ ಸ್ವಲ್ಪ ಕರ್ದಬಿಟ್ಟು ಈ ಬೇರೆ ಏನು ಯೂಸ್ ಮಾಡಲ್ಲ ಸರ್ ಅದು.
ಬೇರೆ ಹಾಲ್ಲಿಂದಾ ಏನು ಯೂಸ್ ಮಾಡ ಯೂಸ್ ಆಗಲ್ಲ ಸರ್ ಅದು.
ಒಂದು ಸಿಹಿ ತಿಂಡಿ ಮಾಡ್ತಾರೆ ಸರ್ ಅದಕ್ಕೆ ಯೂಸ್ ಮಾಡ್ಕತಾರೆ
ಹ್ಮ್.
ಬಿಟ್ಟೆನ ಯೂಸ್ ಇಲ್ಲ ಸರ್ ಆಮೇಲೆ ಒಂದ್ ಹತ್ ದಿನ ಆದ್ಮೇಲೆ ಮಾಮೂಲಿ ಡೈರಿಗೆ ಹಾಕ್ಬೋದು ಸರ್.
ಹತ್ತು ದಿನ ಬೇಕ ಸರ್ ಅದು.
ಹಾ ಸರ್.
ಹತ್ತಿನಾಲ್ಕ ಗಂಟು ಹಾಲೆಲ್ಲ.
ಹಾಲೆಲ್ಲ ಅದನ್ನ ತಿಂಡಿ ಮಾಡ್ಕಳಕ್ ಯೂಸ್ ಮಾಡ್ಬೋ ಸರ್ ಆಮೇಲೆ ಕಾಫಿ ಟೀ.
ಹ್ಮ ಸರಿ ಸರ್ ನಾ ಮಾಡ್ತೀನಿ ಸರ್ ರಿಟರ್ನ್ ಹ್ಮ್.